ಹಲೋ ಹಲೋ ಸರ್ ಸರ್ ಸರ್ ಮೆತ್ತ ಮಾದರಿ ಮೆತ್ತ ಮಾದರಿ ಯಾಕ ಯಾಕ ಯಾಕ ಸರ್ ಇಷ್ಟೊಂದ ಜ್ವರ ಕಿರ್ಸ್ತಾ ಇದೀರ ಸರ್
ಹಾ ನಮ್ಗೆ ಹೆಂಗ ಗೊತ್ತ ಸರಿ ನಿಮ್ಗೆ ಹೆಂಗ ಗೊತ್ತಾಗುತ್ತೆ ನಾವ್ ಜೋರಕ ಇರ್ತೀವಿ ಅಂತ
ಸೌಂಡ್ ಗೊತ್ತಾಗಲ್ವ ಸರ್ ಇಷ್ಟು ಗೋ ಅಂತ ಬತ್ತಲ್ಲ
ಹ ಸಾರ್ ನಮ್ದು ಯಾವಾಗ್ಲೂ ಗಡ್ಸಯ್ತ ಸಾರ್
ಹ ಗಡ್ಸ್ ವಯಸಸ ಹ ಹಂಗಸ ಇನ್ನನ್ಸರ್ ಸಮಸೆ ಚರ
ಎರಡ್ ಸಾವಿರ ಅಮ್ಮ ಕೆರೆ ಕಡೆ ಬಂದ ನಿಮ
ಹ್ಮ ಹದಸಸ ಸಮಾಚಾರ ಏನ್ ಮಾಡ್ತಿದ್ರರಿ ಸರ್ ಈಗ ಸದ್ಯಕ್ಕೆ
ಸದ ಪರಿಸ್ಥಿತಿ ಏನ ಮಾಡ್ತೀರಸ ಹುಚ್ಚ ಆಯ್ತು ನಿಂತೀಮಿ ಅಷ್ಟೇ ಹ
ಸರ್ ಈಗ ಮುಂದೆ ನಿಮ್ಮ ಪ್ಲಾನು ಏನು ಸರ್ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಏನು ಎತ್ಲ
ನಮ್ಗೆ ಏನು ಗೊತ್ತಾಗ್ತಿಲ್ಲ ಸರ್ ಒಂದ್ ಸ್ವಲ್ಪ ನೀವ ಹೋಗಪಡಿ
ಸರ್ ಹೇಳಿ ಸರ್ ಎಲ್ಲಿಾರ ಕೆಲ್ಸ ಹುಡ್ಕಿದಾರ ಸರ್ ಸರಿನು ಸರ್ ನಿವ ಹುಡ್ಕಿದಿ್ರ ಸರ್
ಸಾರ ನಾ
ಕೆಲ್ಸ ಕೆಲ್ಸ ಹುಡ್ಕಿದಿರಾ ಸಾರ್
ಸರಿ ಇಲ್ಲ ಸರ್ ಹುಡುಕ್ತಿಲ್ಲ ಹೊಸ ಓದ್ಬೇಕ ಸರ್ ಈಗ
ಸರ್ ಮತ್ತೆ ನೀವೇ ತನ ಸರ್ ಹೇಳಿದ್ದು ಬೆಂಗ್ಳೂರ್ಗ ಹೋಗಿ ಕೆಲ್ಸ ಮಾಡ್ಕೋ ಓದ್ತೀನಿ ಅಂತ
ಹ ಒಡ ಬನ್ನಿ ಸರ್ ಎಕ್ಸಾಮ್ ಆದಲ್ಲ ಫಸ್ಟ್
ಸಾರ್ ಏನ್ ಸರ್ ನೀ ಕೈ ಕೊಡ ಮಟ್ಟಗಿದಾರ ಯಗಾರ ಹಾ
ಹಾ ನಮ್ದು ಇನ್ನೊಂದ್ ಸ್ವಲ್ಪ ಗದ್ದೆಗಳ ವರ್ಕ್ ಕೆಲ್ಸ ಪೆಂಡಿಂಗ್ ಇದೆ
ಸಾರ್ು ಹಓಲಿ ಒಂದನೇ ತಾರೀು ಗಂಟ ಆಗವಸ್ನಗ್ರ ನಿಮ್ ಬರೋದು
ಹ್ಮ್ ಹನು ತರೆಕಾಯ
ಅಲ್ಲಾ ನಿಮ್ ಅಲ್ ಬಂದು ಆಮೇಲೆ ಏನ್ ಮಾಡ್ದಾರಿ ಸರ್ ನೀವು ಕರೆಕ್ಟ್ಗಿ ಹೇಳಿ ಏನ್ ಮಾಡಿದಾರ ಅಂತ ಕೆಲ್ಸ ಕೆಲ್ಸ ಹುಡಿಕನ್ ಹುಡಕ ಕೆಲ್ಸ ಮಾಡಿದಾರ ಅಥವಾ ಓದ್ದಾರೆ ಏನತ್ಲ
ಇಲ್ಲ ಸರ್ ಒಂದ್ ತಿಂಗಗಳು ಓದ್ ಬಿಿಡ್ತನ
ಒಂದು ಹಓ ನೀವೆಲ್ಲಾ ದುಡ್ಡದ ಹಲ್ವ ಬಿಡ ಸಗಲಿಿ
ಯಾವ ದೊಡ್ಡ್ದು ಸರ್ ಈ ಕಾರಾರ್ ಹಾಪ್ಳಿಂದ ನಮ್ಗ ಪಫಾರ್ಟ್ ಟೈಮ್ ಜಾಬ್ ಮಾಡಾಗ ಸರ್ ಇದು
ಹ್ಮ್ ಸ ಇಟ್ಿನಾಗ ಫಸ್ಟ್ ತಿಂಗ್ಳ ಫಸ್ಟ್ ತಿಂಗ್ಳ ಓದ್ತಿೀರ ಕೂತ್ಕೊಂಡ ಹೋಗನಿ
ಇಲ್ಲ ಸರ್ ಹೋದಲ್ಲ ಕೆಲ್ಸ ಹುಡುಕ್ತೇವಿ
ಸರ್ ನೀವ ಈಗ್ದ ತಾನೆ ಸರ್ ಹೇಳಿದ್ದು ಒಂದ್ ತಿಂಗ್ಗಳು
ಪಾಟ್ ಅ ಹೇಳು ಪಾ ಟೈಮ್ ಹುಡುಕ್ತೀವಿಿ ಅಂತ ಹೇಳಿದ್ದು
ಸರಿ ಈಗ ಹಂಗಾರ ನೀವು ಒಟ ಬೆಂಗ್ಳೂರ್ ಬತಿದಾರ ಅಲ್ವ ಸರ್ ಊಟ್ನಲ್ಲಿ
ಹ ಸರ್ ಬರ್ತೀನಿ ಬೇಕ್ರ ಈ ನಾಳ ನಾಡ್ ನಡ ತ ಒಂದೊಂದ್ ವಾರ ಹೋಗ ಅಂದರು ಹೋಗ್ತ
ಸಂಂಬತ್ ನೀವ ಸರ ಸರ್ ಗದೆ ಕೆಲ್ಸ ಆಲ್ ಸ ನಿಮ್ಮಾ
ಅದೇ ಸರ್ ಇನ್ನೊಂದ ಎರಡ್ ವಾರ ಮುಗೀತ
ಒಂದ್ ವಾರ ಅಂದ್ರಿ ಏಡ್ ವಾರ ಅಂತಿದಾರ ಈಗ ನಿಮ್ಗೆ ಕ್ಲಾರಿಟಿ ಇಲ್ವಾ ಸರ್
ಕ್ಲಾರಿಟಿ ಅಂತಂದ್ರೆ ಸರ್ ಇವಾಗ ಇನ್ನೊಂದ್ ವಾರ ಆದದ ಎಲ್ಲಾ ರೆಡಿ ಐ್ತ ಅನ್ಕಳಿ ಮಾಡ್ ಬಿಟ್ರೆ ಇನ್ನು ಒಂದ್ ವಾರ ಮುಂದ್ಕೋಯ್ತ. ನಿಮ್ಗೆ ಗೊತ್ತಲ್ಲ ಭತ್ತದ ಪರಿಸ್ಥಿತಿ ಹಾ
ಹ ಒಟ್ ನಲ್ ಬತ್ತಿದರಿ
ಹಾ
ನಿಮ್ಮ ಸಹಪಾಠಿ ಅವರು ಅವಾಗ ಬೊತ್ತಾರ ಸರ್
ಸ್ನೇಹಿತರು ಗೊತ್ತಿಲ್ಲ ಸರ್ ಕೇಳ್ಬೇಕು
ಹ್ಮ್ ಹೌದ ಸರ್ ಸರಿಗಪ್ಪ ಟ್ಟ ಹೋಗ ನೀವು ಅಂದ್ರೆ ಈ ಜಾಬು ಹೆಂಗೆ ಹುಡುಕ್ತೀರ ಸರ್ ನೀವು
ಸ ಅಕ್ಕಪಕ್ಕ ಎಲ್ ಫ್ರೆಂಡ್ ಮಾಡ್ಕ ಕೇಳದು ಸರ್ ನೀವ ನಿಮ್ಗ ಗತ್ರಿ ನೀವೇ ಹೋಗಬಡಿ ಸರ್
ಯದ್ನೇ ಸರ್ ನಾನು ಇವತ್ತ ಮಾಡ್ತವ ನೀ ಹೆಂಗ್ ಹುಡುಕ ಕದಂದ
ಹ್ಮ್
ಹ್ಮ ಸರ್ ಸರ್ ಚಾಮರಾಜಪೇಟೆೆಯಲ್ಲಿ ಒಂದ್ ಕೆಲ್ಸ ಐತೆ ಸರ್
ಏನ್ ಅರ್ಕು
ಅದು ಮೆಡ ಮೆಡಿಕಲ್ ಮೆಡಿಸನ್ ಡಿಪಾರ್ಟ್ಮೆಂಟ್ ಸರ್ ಬಟ್ ಅದು ಕೆಲಸ ಸ್ವಲ್ಪ ರಿಸ್ಕು ಸರ್
ಹಾ
ಕೆಲ್ಸ ಸ್ವಲ್ಪ ರಿಸ್ಕ್ ಸರೋದು ಹ್ಮ್ಮ್. ಹ ಕಟ್ ಮಾಡಕ ಮಾಡು ್
ಹಾ ಹೇಳಳ್ರಿ
ಸರ್ ಈಗ ಅದೇ ಸರ್ ಅದು ಮೆಡಿಸನ್ ಡಿಪಾರ್ಟ್ಮೆಂಟ್ ಅಂತೆ
ಯಾರ ಮೆಡಿಸನ್ ಡಿಪಾರ್ಟ್ಮೆಂಟ್ು ನಾನ ಹೇಳನ್ ಕೇಳ್ಕೊಿ ಅದ್ರಲಂತೂ ಜಾಸ್ತಿ ರಜೆಾನೇ ಕೊಡಲ್ಲ ರಜೆ ಹಾಕದ್ರು ಸ್ಯಾಲ್ರಿ ಕಟ್ಟು
ಸರ್ ಸರ್ ನಿಧಾನ ನಿಧಾನ ನಿಧನ್ ಸರ್ ಸರ್ ನಿಧ ನಿಧಾನ ಕೇಳಿ ನಿಧಾನ ಕೇಳಿ
ಹಾ ನೀವು ನಮ್ದ್ ಹಂಗೆಸರ್ ಒಂದ್ ಸ್ವಲ್ಪ ವಯಸ್ಸು
ಸಾರ್ ವಯಸು ಜೋರಲ್ಲ ಆ ಸ್ಪೀಡ್ ಅದಲ್ಲ ಸ್ಪೀಡು ಾ
ಪಿಕ್ಕಿಂಗ್ ಪ್ಯಾಕಿಂಗ್ ಮಾಡ್ತಾರ ನೋಡ್ರ ಯಾವ್ ಡಿಪಾರ್ಟ್ಮೆಂಟ್ ಅ ನಮ್ಗು ಗೊತ್ತು ನಾವು ಒಂದ್ ಎರಡ್ ಮೂರ್ ದಿನ ಮಾಡಿ ನಮ್ ಕಲ್ ಬಂದಿದವಿ
ಸರ್ ನಮ್ಮ ಫ್ರೆಂಡ ಒಬ್ರು ಬಂದಿರು ಸರ್ ಬೆಂ್ಗಳೂರಿಂದವರು
ಹಾ
ಅವ್ರ ಏನಂದ್ರು ಅಂತಂದ್ರ ಚಾಮರಾಜ ಪೇಟೆಲ್ ಆಯ್ತೆಸ ಚಾಮರಾಜ ಪೇಟೆಲ್ ಕೆಲ್ಸ ಆಯ್ತ ತ್ತನ್ ತಂದಿರು
ಹಾ
ಆದ್ರೆ ನಮ್ಗ ಅಂದ್ರು ಅವರು ಗಾಡಿ ಓಡಸ್ತಿದಾರಲ್ಲ ಮಾಮೂಲಿ ಮಡಿಕಲ್ ಡಿಸ್ಟ್ರಿಬ್ಯೂಷನ್
ಅದಿಷ್ಟಬ್ ಸನ ಆದ್ರು ಅಷ್ಟೇ ಸರ್ ಒಂದ ರಜಾ ಕೊಡಲ್ಲ ಎಮರ್ಜೆನ್ಸಿ ಅಂದ್ರರು ರಜಾ ಇಲ್ಲ
ಅದೇಸ ಭಾನುವಾರ ಮಾತ್ರ ಒಂದಿನ ರಜಾ
ಹಾ
ಇಪ್ಪತ್ತೈದು ಗಂಟ ಕೊಡಸ್ತೀನಿ
ಹಾ
ಹನ್ನೊಂದ್ ಅವರ್ ಡ್ಯೂಟಿ ಅದದು
ಹಾ ರರಿ್ಕು
ಅದು ಸ್ವಲ್ಪ ಹನ್ನೊಂದು ಅವರು ಅಂದರು ಪುನಃ ನಮಗೂ ಸ್ವಲ್ಪ ಗೊತ್ತಲ್ಲ ಸರ್ ನಿಮಗೆ ನಮಗೂ ಸ್ವಲ್ಪ ಟೈಮ್ ಬೇಕಾಗಿರೋದ್ರಿಂದ
ಹ್ಮ್
ಬೆಳಿಗ್ಗೆ ಫಿಸಿಕಲ್ ಫಿಟ್ನೆಸ್ ಟೈಮ್ ಬೇಕು ಮತ್ತೆ ಸ್ವಲ್ಪ ಸಾಯಂಕಾಲದತ್ತು ಅದು ಇದು ಏನ ಇ ಲ್ಲ ಸರ್ ಸ್ವಲ್ಪ ಸ್ವಲ್ಪ ಸಾಯಂಕಾಲ ಒಂದು ಏಳ ಗಂ ಗಂಟ ಮನಗ್ ಬರೆ ತ್ತರಬಬೇಕು ಸರ್
ಹಾ ಸ
ಹಂಗಾರ ಸ್ವಲ್ಪ ಉಪಯೋಗ ಇತ
ಹಾ ಸರ್
ಸರ್ ನಿಮ್ಗೆ ಯಾವ್ದಾರ ಬಂದಿದ್ದೆ ಸರ್ ಆಥರ ಆಫರ್ ಗಳು ಅಂದ್ರೆ ಕೆಲ್ಸ ಇಲ್ಲ ಐತೆ ಆತರ ಏನಾರ
ಹ ಸ ನಾವ್ ಮಾತ್ರ ಹುಡುಕ್ತಿಲ್ಲ ಆಫೀಸ್ ಒಳಗ ಇರ್ಬೇಕು ಸರ್ ಕೆಲ್ಸ ಮಾತ್ರ ಹುಡುಕ್ತಿ
ಹ್ಮ ಅಲ್ಲ ಕೇಳಿದೀರ ಆತರ ಕೆಲ್ಸ ಅಂತ
ಕೇಳಿಲ್ಲ ಸಾರ್ ನಿಮ್ಮಂಂತರ ದೊಡ್ಡ ಯಾರಾರ ಇದ್ರೂ ಕೇೇಳಳ್ಬೇಕು
ಸ ಎನ್ಸ ದೊಡ್ಡರು ಗಿಡೋರು ಸರಿ ನಮ್ಮೆ
ಸರ್ ನಿಮ್ಗಾರ ಬೆಂಗ್ಳೂರ್ ಗೊತ್ತಿಲ್ಲ ಸರ್ ಅದೇ ನೋಡಿ ಎಷ್ಟ ಅಡೆನೆ ನಮ್ಗೆ ನೀನ್ ಒಪ್ನ ಹೆಂಗ ನೋಡ್ತೀನಿ ನೀ ರೈಲ್ ಟಿಕೆಟ್ ತಕೊ ಬಂದ್ಬಿಡುುವ ಅಂತ ಚಾಲೆಂಜ್ ಬೇರೆ ಹಾಕಿದ್ರಲ್ಲ ಸರ್ ಅದಕ ನಾವು ನಿಮ್ ದೊಡ್ಡವರು ಅಂತಿದೀವಿ ಸರ್
ಹ ಸಾರ್ ಅದೆಲ್ಲ ಏನ ಬಿಡಿ ಸರ್ ಅವೆಲ್ಲ ತಮ್ಮಸಿ ನಡಿತವ ಸ್ನೇಹಿತ
ನಾವು ನಮ್ಗ ಟ್ರೈನ್ ಟಿಕೆಟ್ ತಕಳ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂತಳ್ಕ ಬಿಡಿ ಸರ್ ಆದ್ರ ನಾವು ಕೇಳ್ಕೊಂಡಾರ ನೀವು ಈಗ ಯಾವ್ದೋ ಒಂದು ಏರನೆೇ ಹೇಳಿ ಬಿಡಿ ಸರ್ ಗೊತ್ತಿಲ್ಲ ಅನ್ಕಿ ನಿಮ್ಗೆ ಯಾವ ಕೇಳ್ಕೊಂಡ್ರು ನಾವು ಪತ್ತೆ ಮಾಡ್ಕೊಂಡ್ ಹೋಗಿ ಇಂಟ್ರ್ ಅಟೆಂಡ್ ಮಾಡ ಬಂದೇ ಬತ್ತ ನೀ ಸರ್ ಆದರ ಕೆಪಾಸಿಟಿ ಆಯ್ತು ಬಟ್ ನೀವು ಏನೇನುೋ ನಮ್ ಬಗ್ಗೆ ತಿಳ್ಕೋಬುದ್ರೆ ನಾವು ಏನನೋ ತಿಳ್ಕೊಬಡ್ತೀವಿ ಸ
ಸ ನಮ ನಾವು ಅದೇ ಗೊತ್ತಿಲ್ಲ ಅಂದ್ರ ತಿಳ್ಕೊಂಡಾರ ಹೋಯ್ತಮಿ
ಹ ಮಂತೆ ನ ಗೊ ಲ್ಲ ಅಂತ ಅಂದ್ಬಿಡಲ್ಲ ಸರ್ ನಮ್ ಮನ್ಸಗೆ ತುಂಬಾ ತುಂಬಾ ಕಾಡ್ತದೆ ಸರ್ ಬೇಜಾರ್ು
ಹ ಸಾರ್ ಹಾಗಾರ ನಿಮ್ಗೆ ಯಾರು ಏನು ಹೊಂದ ಇಲ್ವಾ ಸಾರ್
ಅಯ್ಯೋ ಸಾರ್ ಆದಂದಿದ್ದು ಬೇರೆ ಪ್ರಶ್ನೆ ಸಾರ್ ಇದು ನಮ್ಗೆ ತುಂಬಾ ಕಾಡ್ತಿದೆ ಸರ್.
ಓ ಸರಿ ಈಗ ಅದ್ಕ ಸಮಾಧಾನ ಮಾಡ್ಬೇಕ್ರ ಏನ್ ಮಾಡ್ಬೇಕ ಸರ್ ನಿಮ್ಗ.
ಏನ್ ಇಲ್ಲ ಬಿಡಿ ಸ ನಮಗೋತ್ತು ನಾವ್ ಮಾಡ್ಕೋತೀವಿ ಹೆಂಗೋ.
ಏನ್ ಮಾಡ್ಕೋತಿರಾ ಅವೆಲ್ಲ ಕಾಮನ್ ಅಲ್ವ ಸರ್ ಫ್ರೆಂಡ್ಸಿಪ್. ಪ್ಲೀ.
ಹ್ಮ್ ಹೇಳಿ ಮುಂದೆ ಏನು.
ಇವಾಗ ಏನ್ ಮಾಡಮ್ ಸರ ಅಗಾರ ಈಗ ಕೆಲ್ಸ ಎಲ್ಲಿ ಹೋಗಮ್ಮ ಏನ್ ಮಾಡಮ ಹೇಳಿ.
ಹ್ಮ್ ಸಾರ್ ನಿಮ್ ಕೆಂಪಯ್ಯಾ ಒಂದ್ ಏಳದ ನಲ್ಲ ನೋಡಿ ಆತರ್ದು ಹುಡ್ಕಿ ಸರ್ ಅದೇ ಈಜಿ ಕೆಲ್ಸ ಆಗ್ಬಿಟ್ರಿನ್ ಯಾವ್ದಿಲ್ಲ ಈಜಿ. ಓದ್ಕೊಳ್ಳಬಹುದು ರನ್ನಿಂಗ್. ಹೌದು ಎಲ್ಲ ಮಾಡ್ಬೋದು. ಶನಿವಾರ ಭಾನುವಾರ ರಜಾ ಸರ್ ಅದು ಅವತ್ತು ನಮ್ಗ ಐದು. ಓಡಿನ ಸರ್ ಆಗ ಹೋಗಿ ಸೇರ್ಕೊಬ ಬಿಡ್ರರು ಸರ್. ಹ.
ಈಗ ಸ ಈಗ ಕೆಂಪ ನಮ್ಗೆ ಎಲ್ಪ್ ಮಾಡೇ ಮಾಡ್ತಾನ ಸಾರ್.
ಹಾ.
ಯಾಕಂದ್ರ ನಾ ಮೋಹನ್ಗ. ಕೆಲವು ಟೈಮ್ಲಿ ಎಲ್ಪ್ ಮಾಡ್ಕೊಟಮಿ.
ಹೇಳದ್ ನಾ ಅವ್ನು.
ಸರ್ ಈಗ ಅವ್ನ ಕನಕ್ಪುರ ಅಲ್ವಾ ಸರ್ ಇರೋದು ಅವ್ನು ಕನಕ್ಪುರ್ಗ್ ಬರ್ಬೇಕು ಅಂದ್ರೆ ಏನ್ ಸರ್ ಮಾಡ್ದ್ರ ನೀವು.
ಸರ್ ನಾ ಮತ್ತ ಅಲ್ಲಿ ವಜ್ರೋಳಿ ಅಂತಂದ್ರೆ ಕನಕ್ಪುರ ರೋಟ ಅವ್ನ ಹೇಳಿದ್ದು.
ಅಲ್ಲ ಸರ್ ಅವನು ಇರದ ಕನಕ್ಪುರ.
ಕೆಲ್ಸ ಹೇಳಿದ್ದೇಲ್ಲಿ.
ಅವರು ಬೆಂಗ್ಗಳೂರ್ ನಲ್ಲಿ ಇಲ್ಲಿ ಹೋಗಿರೋದು ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಮರ್ತೊಬಿಟ್ಟೈತೆ ಈಗ ಅವನು. ಫೋನ್ ಮಾಡಿ ನಾವು.
ಹಾ.
ಈಗ ಅವ್ನು ಫೋನ್ ಮಾಡಿ ಈ ಕೆಲ್ಸ ಬೇಕು. ಅಂತ ಕೇಳುದ್ರಿ. ಕೇಳ್ದ್ರೇ ಎಲ್ಲಾರ ನೋಡ್ತಾನ ಸರ್ ಅವನು ಅದ್ರಲ್ಲಿ ಏನ್ ಮೋಸ ಇಲ್ಲ. ಬಟ್ ಆ ಕೆಲ್ಸ ನಮ್ಗ್ ಅಡ್ಜಸ್ಟ್. ಆಗುತ್ತೋ ಇಲ್ವವೊ ನಾವು ನೋಡ್ಕೋಬೇಕು ಅಷ್ಟೇ.
ಹ್ಮ್ ಹ್ಮ್ ಸರ್ ಹಾಗಾದ್ರೆ ನೀವು ಏನೇನು ಎಲ್ಪ್ ಮಾಡಿದ್ದೀರ ಅವ್ರಿಗೆ.
ಹೇ ಸರ್ ಅಂದ್ರೆ ಆ ತರ ದೊಡ್ ದೊಡ್ಡ ಹೆಲ್ಪ್ ಗಳ ಏನಲ್ಲ ಅಂದ್ರ ಅವ. ಮನೆ ಅವ್ರು. ಮನೆಯವ್ರಿಗೆ ಏನಾರ ಅಂದ್ರೆ ಅವದಾದ್ರು ಒಂದು ಹಂಗೇ ಏನಾರ ಅಂದ್ರೆ ಡಿಜಿಟಲ್ ಡೀಟೇಲ್ಸ್ ಬೇಕಾರ ಫೋಟೋ ಗಿಟೋ. ಡಾಕ್ಯುಮೆಂಟ್. ಫೋಟೋಗಳು ಹತ್ರ ಕಲ್ಸ್ಕೊಟ್ಟಿವಿ.
ಹಾ.
ಆ ತರ ಮಾಡ್ಕೊಟ್ಟಿವಿ ಸರ್ ಅದ್ರಲ್ಲೇನು ಮೋಸ. ಇಲ್ಲಾ.
ಹಾ
ಹ್ಮ್ ನಮ್ಗ ಹೆಲ್ಪ್ ಮಾಡ್ದವಸ ಸ್ವಲ್ಪ ಅಡ್ರಲ್ಲಿ ಏನಿಲ್ಲ ಸ್ವಲ್ಪ ನನ್ಯಾಮು
ಹ್ಮ್
ನಮ್ ಜೊತ್ಗಿರ ಸ್ವಲ್ಪ ಹುಡುಗರುಗಳಲ್ಲಿ ಸ್ವಲ್ಪ ಎಲ್ಪ್ ಮಾಡಿ ಅಂದ್ರೆ ಮಾಡ್ತಾರ ಸರ್ ಅದ್ರಲ್ಲಿ ಏನ್ ಮೂೋಸಿಲ್ಲ
ಹ್ಮ್ ಅವಾರ ಅವ್ರನೆೇ ಕೇಳ ನೋಡಿ
ಕೇಳ್ತೀನಿ ಸರ್ ನಿಮ್ಗೆ ಅವ್ರ ತಮ್ಮ ಕೇಳ್ತೀನಿ ನೀ ಸರ್ ನಿಮ ಅಂದ್ರ ನಿಮ್ ಡಿಗ್ರಿ ಮಾಡಿದೀರಲ್ಲಾ
ಸ ನಮ್ನೇನು ಅಂತ ಕೇಳ್ಬೇಡಿ ಸುಮ್ನೆತಿ ತರ ಇವ ವರ್ಕು ಅಣ ಪಫಸ್ಟ್ ಒಂದ್ಸತಿ ನಮ್ಗೆ ಹೇಳಿದ್ರಲ್ಲ ಅದು ಏನೋ ಒಂದು ಅವ್ರಗೆ ಪಾಪ ಏನೋ ತೊಂದ್ರೆ ಇತ್ತಂತೆ ಅದಕ ಹೋಗಂಗಿಲ್ಲ ಆ
ಅದೇ ಅದೇ ಅದೇ ಅದೇ ಅದೇ ಸಾರ್ ಗೊತ್ತಾಯ್ತು ಯಾಕಂದ್ರೆ ನಾಮ್ಮ್ ಬರಿ ಟೆಂಟ್ ಓದಿರೋದ್ರಿಂದ ನಮ್ಗ ಅವ್ರ ತಮ್ಮ ಕೆಲ್ಸ ಸಿಕ್ಕದ ಕಡಿಮಿ
ಇಲ್ಲ ಸರ್ ಅದೇ ಸರ್ ನಮ್ಗ ಅಂತ ನಮ್ಮ್ ಹೆಸ್ರ ಹೋಗ್ಬೇಡಿ ಸುಮ್ನೆ ಕೇಳ್ ನೋಡಿ ನಮ್ಮ ನಮ್ಮ ಹುಡ್ಗ ಇದ್ದಣ್ಣ ಅವನು ಈತರ ಓದ್ಕಂದ್ ಇದ್ ಮಾಡ್ಕೊತಾನ ಅಂತ ಹೇಳ್ಬಿಡಿ ಆಗ ಅವ್ರು ಸ್ವಲ್ಪ ಅರ್ಥ
ಸರ್ ಸರ್ ಈಗ ಸ ಒಂದು ಒಂದು ಈಗ ಹೂ ಕೆಲ್ಸ ಐತೆ ಕಳ್ಸು ಅಂದಾಗ ನಿಮ್ಗೆ ಗೊತ್ತಾಗಲ್ವ ಅವನ್ಗೆ
ಇವಾಗ ಹೇಳ್ಬಿಟ್ರೆ ಯಾಕಂದ್ರೆ ನಾನು ಅವನು ಎರಡ್ ಮೂರ್ ಸತಿ ಕೇಳೋಕ್ಕೆ ಹೇಳಿದೀನಿ ಇವಾಗಿಲ್ಲ ಇವಾಗಿಲ್ಲ ಅಂತ ಹೇಳೋನೇ ಅವ್ನ್ಗ ತಿರುಗಾ ಅದ್ನೇ ಅದ್ನೇ ಕೇಳ್ತವ್ಲ್ಲ ಅವ್ನು ಕೇಳ್ ಕೇಳದ್ನನೆ ಅಂತ ಬೇಜಾರ ಮಾಡಕತಾನೆ ಅಂತ ಹೇಳಿದ್ದೆ ಅಷ್ಟೆ
ಸರ್ ಯಾರು ಸರ್ ಸರ್ ಒಂದ ಅರ್ಥ ಮಾಡ್ಕಳಿ ನೀವು
ಹ್ಮ್
ನೂರುಕ್ಕೆ ಒಬ್ಬ ಆ ತರ ಫ್ರೆಂಡ್ಸ್ ಗಳ ಇರೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅವ್ರ ಸರ್
ಹಾ ಸರಿ ಕೇಳ್ರೀ ಆಯ್ತು